ಹಲೋ ಹೇಳೊಬ್ರು ಹಾ ಬ್ರರೋ ಕೇಳ್ತಿದೆ
ಏನ್ ಮಾಡ್ತಿದರ ಬ್ರೋ
ಏನಿಲ್ಲ ಒಬ್ರು ಹಿಂಗೆ ರೂಮ್ ಅಲ್ಲ ಇದಿದ್ದೆ ನೀವು
ನಾವ್ರರು ಸುಮ್ನೆ ಕುಂತಿದ್ವಿ ಊಟ
ಹೌದಾ ಆಯ್ತ ಒಬ್ರು ನಿಮ್ದು
ಒಂದು ಆಯ್ತು ಬ್ರ ಅ ಸರ್
ಹಾ ಮತ್ತೆ ಹೆಂಗ ಇರ್ತಿದ್ ಬ್ರೋ ಸ್ಟಡೀಸ್ ಎಲ್ಲಾ ನಿಮ್ದು
ಪರವಾಗಿಲ್ಲಬ್ರು ಇವಾಗ ಇಂಜಿನಿಯರಿಂಗ್ ಆಗ್ತಿದೆ
ಹಾ
ಸಿಕ್ಸ್ ಮಂತ್ಸ್ ಇಂಜಿರಿಯಂಗ್ ಆಗುತ್ತೆವ್ರು
ಹೌದಾದ್ರರು ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಹೇಳಿರಾ
ಅದೇಬ್ರು ಅಂದ್ರೆ ನಂದು ಕೋರ್ಸ್ ಎಲೆಕ್ಟ್ರಿಕಲ್ ಆಗ್ತಾ ಆಗುತ್ತೆ
ಹಾ
ಎಂಬ ಬಿ ಡಿ ಸಿಸ್ಟಮ್ ಅಂತ ಅದ್ರ ಮೇಲೆ ಕೋರ್ಸ್ ಮಾಡೋಣ ಅಂದ್ಕೊಂಡಿದೀನಿ
ಹಾ
ಓನಿಯರು ಆಮೇಲೆ ನಂಗ ಕೆಲ್ಸ ಹುಡ್ಕೊಂಡ್ ಹೋಗೋದ ಬ್ರರು
ಹೌದಾ ಬ್ರೋ ಈಗ ಅದ್ರಾಗ ಹೋಗ್ತೀವಿ ಅಂದ್ರೆ ನೀವ್ ಹೇಳ್ತಂಗೆ ಏನೇನ್ ಆಫರ್ಸ್ಗಳೆಲ್ಲ ಸಿತವೆ ಇಬ್ರು
ಅಂದ್ರೆ ಇಬ್ಬರು ಎಲ್ಲ ಎಲೆಕ್ಟ್ರಿಕಲ್ ಬೇಸುಡ
ಹಾ
ಅಂದ್ರೆ ಯಾವ್ ತರ ಅಂದ್ರೆ ಪ್ರೋಗ್ರಾಮಿಂಗ್ ಇರುತ್ತೆ ನೋಡಿ ಪೈತಾನು ಜಾವ
ಹಾ
ಎಲೆಕ್ಟ್ರಿಕಲ್ ಈ ಸಿ ಇವರಿಗೆಲ್ಲ ಈ ತರ ಇರುತ್ತೆ
ಹಾ
ಅಂದ್ರೆ ಎಲೆಕ್ಟ್ರಿಕಲ್ ಬೇಸಸ್ ಎಲ್ಲ ತಿಳ್ಕೊಂಡರ್ಬೇಕ ಬ್ರರು
ಹ್ಞ ಹ್ಞೂ
ಯಾವ ತರ ರನ್ ಮಾಡ್ಬೇಕು
ಹಾ ಹ
ಟ್ರಾನ್ಸ್ಫಾರ್ಮರ್ ಈ ತರ ಇರುತ್ತಲ್ಲ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ ಬೇಸಿಕ್ಸ್ ಗೊಿರ್ಬೇಕು
ಅದೇ ಅದು ಕರೆಕ್ಟ್ೇಬ್ರು ಈಗ ಮೇನ್ ಅಂದ್ರೆ ಈಗ ಬೇಸಿಕ್ಸ್ ಇದ್ರನನೆ ಎಲ್ಲಾ ಬೇ ಬೇಗ ಅರ್ಥ ಆಗ್ಬಿಡುತ್ತೆ ಮತ್ತೆ ಮ ಬೇಕಾ ನಮ್ ಹಂಗ ಕ್ವಾಲಿಫೈ ಆಗೋದಾಗ್ಲಿ ನಾವ್ ಏನೇ ಒಂದ್ ಮಾಡ್ತೀವ ಅಂದ್ರರು ಬೇಸಿಕ್ಸ್ ಚೆನ್ನಾಗಿತ್ತು ಅಂದ್ರೆ ಎಲ್ಲಾ ಚೆನ್ನಾಗೆ ಬ್ರ ಮೇನ್ಂದೆ ಬೇಸಿಕ್ ಕೆ ಬೇಸ್ಮೆಂಟ್ ಇದ್ದಂಗೆ ಬ್ರೋ ಹಲೋ ಹ ಬ್ರೋ. ಇಗ ಬ್ರೊ ನಾವು ಅದನ್ನ ಫುಲ್ಲು ಬೇಸಿಕ್ಸ್ ಎಲ್ಲಾ ಚೆನ್ನಾಗ್ ತಿಳ್ಕೊಂಡು ಒಳ್ಳೆ ಇದ್ರಾಗ್ ಇರ್ತೀವ್ ಅಂದ್ರೆ. ಹಿಂಗೆ ಅಹ ಚೆನ್ನಾಗಿರೋ ಕಂಪ್ನಿಗುಳೇ ಸಿಕ್ತಾವ ಬ್ರೊ.
ಹ ಬ್ರೋ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಎಲ್ಲ ಚೆನ್ನಾಗ್ ಸಿಗುತ್ತೆ.
ಹಾ
ನೀವು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ. ಬೇಸಿಕ್ಸ್ ಎಲ್ಲ ಪ್ರಾಕ್ಟಿಕಲ್ ಮಾಡೋದ್ ಚನ್ನಾಗ್ ಗೊತ್ತಿರ್ಬೇಕ್ ಬ್ರೊ.
ಹಾ ಏನ್ ಅದೆಲ್ಲ ಬ್ರೋ.
ಅಂದ್ರೆ ನೀವು ಈ ನಿಮ್ಗೆ ಹೇಳ್ತೀರಾ ಅಂದ್ರೆ ಈಗ ಏನೊಂದ್ ಡೆಫಿನೇಷನ್ ಇರುತ್ತೆ ಅನ್ಕೋಳಿ.
ಹಾ
ಅದ್ರಾದ್ ನೀವ್ ಹೇಳ್ ಯಾಕಿನ ಅದ್ರ ಬಗ್ಗೆ ನೀವ್ ತಿಳ್ಕೊಂಡು ಅದ್ ಮಾಡದೆಲ್ಲ ಗೊತ್ತಿದ್ರೆ.
ಹಾ
ಮುಂದೆ ಆಗದ್ಕು ನಿಮ್ಗೆ ಹೆಲ್ಪ್ ಆಗುತ್ತೆ.
ಅದು ಕರೆಕ್ಟೆ ಬ್ರೊ. ಈಗ ನಮ್ ಮನೇಲೂ ಇದ್ರು ಬ್ರೊ ಹಂಗೆ ಮಾಡುದ್ರು ಅಂದ್ರೆ ಈಗ ಇಂಜಿನಿಂಗ್ ಇಷ್ಟ್ ಮಾಡ್ತೀನಿ. ಅದೆ ಎಲೆಕ್ಟ್ರಾನಿಕ್ಸ್ ತಾಣ್ತೀನಿ ಅಂತಾನೆ ಹೇಳ್ತಿದ್ರು ಎಲ್ಲ. ಅದಿಕ್ಕೆ ನಾನು ಆ ಈಗ ನನಗೇನು ಐಡಿಯಾ ಇಲ್ಲಲ್ಲ ಬ್ರೊ ಅದ್ರು ಬಗ್ಗೆಷ್ಟಂದು.
ಹ್ಮ್ ಹ್ಮ್.
ಅದಕ್ಕೆ ತಿಳ್ಕೋ ಅಂತ ಇದ್ದೆ ಹಿಂಗೋ ನೀವು ಇಂಜಿ ಇಂಜಿನಿಯರಿಂಗ್ ಮಾಡ್ತೀ ತಿದ್ದೀರಾ ಈಗೆಲ್ಲಾ ಇನ್ನೇನ್ ಮುಗಿಯಾಕ್ ಬಂತು ಅಂತ ಈಗ ನೆಕ್ಸ್ಟ್ ಹಂಗಾದ್ರೆ. ನೀವ್ ಅಂದ್ರೆ ಏನಾದ್ರು ಡೌಟ್ಸ್ ಎಲ್ಲ ಇತ್ತು ಅಂದ್ರೆ ನಿಮ್ಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಕೇಳ್ತಿದರ್ ನೀ ತಾಳಿ ಬ್ರೊ.
ಹಾ ಸರಿ ಬ್ರ ಕೇಳಿ ಯಾವ್ ಬೇಕ್
ಹಾ ಓಕೆ ಬ್ರೋ ಮತ್ತೆ ಬ್ರೋ.
ಹೇಳ್ಬೇಕು ಬ್ರೊ ಎಲ್ಲ ನೀವೇ.
ಏನಿಲ್ಲ ಬ್ರೋ ಅದೇ ನಮ್ ಈಗ್ ಬೇರೆ. ನಮ್ಮ್ ತಮ್ಮಂದೆಲ್ಲಾ ಇನ್ನೇನು ಇದು ಪಿ ಯು ಎಲ್ಲ ಮುಗ್ತಾ ಬಂತ. ಇನ್ ಎಷ್ಟು ಇಂಜಿನಿಯರಿಂಗ್ ಮಾಡ್ತನಿ ಅಂತ ಇಕಡೆ ನಾವು ಬೇಡ ಅಂದ್ವಿ. ಸುಮ್ನೆ ಆದ್ರೂ ಇಲ್ಲ ಅದೇ ಮಾಡ್ತನಿ ಅಂತ ಇದ್ ಮಾಡ್ತಾ ಇದಾನೆ. ನೀವ್ ಮತ್ತೆ ಇದಾಗ್ಲಿ ಸೇರ್ಸಿಲ್ಲ ಅಂದ್ರೆ ಮತ್ತೆ ಇವ್ರ ಹೇಳ್ದಂಗೆ ಮಾ ಓತ್ಕೊಂಡೋದೆ. ಮತ್ತೆ ಇಲ್ಲಾಂದ್ರೆ ಆತರ ರಿಗ್ರೆಟ್ ಬರ್ಬಾರ್ದಲ್ಲ ಬ್ರೊ ಅವ್ರರಿಗೂ ಆತರ ಏನು ಅನ್ಸ್ಬಾರ್ದಲ್ಲ. ಅದಿಕ್ಕೆ ನಮ್ಮ್ ಮನೆಗೂ ಓಕೆ ಅಂತ ಸೇರ್ಸ್ತಿದ್ದಾರೆ ಅದಿಕ್ಕೆ ಕೇಳ್ದೆ ಬ್ರೋ ನಿಮಿಗು ಹಂಗೆ.
ಏನ್ ಇಂಟ್ರೆಸ್ಟ್ ಇದೆ ನಿಮ್ಮ್ ತಮ್ಮಂಗೆ.
ಅದೇ ಬ್ರೋ ಎಲೆಕ್ಟ್ರಾನಿಕ್ಸ್ ಮಾಡೋಣ ಅಂತಾನೆ.
ಹೌದಾ ನಾವ್ ಓದ್ತಿರೋದೇನ.
ಹ್ಮ್ ಬ್ರೋ ಅದಕ್ಕೆ ನಿನಿಗ್ ಮಾಡ್ದೆ ಬ್ರೋ ಹಂಗೆ. ಅದೇ ನಿಮ್ ಮಾದಸ ಅಂತ ಮಾಡನಾ ಹಿಂಗಿರು ನೀವು ಎಲೆಕ್ಟ್ರಾನಿಕ್ಸ್ ಅಂತ ಗೊತ್ತಿರ್ಲಿಲ್ಲ ಇವತ್ತೆ ಗೂತ್ತಾಗ್ತ ಇರೋದು ಬ್ರೊ.
ಹ್ಮ
ಹಾ
ಈಸಿನು ಚೆನ್ನಾಗಿದೆ ನೋಡಿ.
ಹಾ ಅದೇ ಬ್ರೋ ನೋಡ್ಬೇಕು ಅವ್ನು ಏಳ್ದಾಗ್ ಯಾವ್ದಾದ್ರು ಒಂದ್ ತಗಂತೀನಿ ಅಂತಿದ. ನಾವ್ ಇಂಜಿನಿಯರಿಂಗ್ ಹೋದ್ರು ಅದ್ ಬೇಡ ಇದು ಸಿ ಎಸ್ ಎದಾದ್ರು ಹೋಗು ಚೆನ್ನಾಗ್ ಐತೆ ನೆಷ್ಟು ಫ್ಯೂಚರ್ಗೆಲ್ಲ ಅಂತಿದ್ವಿ. ಆದ್ರೂನು ಹಾ.
ಇದೆ ಎಲೆಕ್ಟ್ರಿಕಲ್ ಈ ಸಿ ಇದೆ.
ಹ ಅದೇ ಅವ್ನ ಏನ ಅಂದ್ರೆ ಅದ ಈಗ ಸ್ವಲ್ಪ ಡೆವಲಪ್ಮೆಂಗ್ ಆಗ್ತಿರದೆ ಇವು. ಈಗ ಹೋದ್ವಿ ಅಂದ್ರೆ ನೆಕ್ಸ್ಟ್ ಇರುತ್ತೆ ಈಗ ಇತಲೇ. ಆಲ್ಮೋಸ್ಟ್ ಎಷ್ಟೊಂದ್ ಜನ ಎಲ್ಲಾರು ಜಾಸ್ತಿ ಇದಕ್ಕೆ ಹೋಗ್ತರ ಸಿ ಎಸ್ಗೆ. ಈ ಎಲ್ಲಾರೂ ಇದಕ್ಕೆ ಹೋಗಬೇಕ ನಾವು ಹೋದ್ರೆ ನಮಗೆ ಜಾಬ್ ಸಿಗೋದು ಕಡಿಮಿ ಪರ್ಸೆಂಟೇಜ್ ಇರುತ್ತೆ ಜಾಸ್ತಿ. ಹೋಗಿರಲಾ ಅಸಸ್ಮಾತ್ ನಾವ ಏನ ಇಸ ಎಲೆಕ್ಟ್ರಾನಿಕ್ಸ್ ಹೋಗೋದ್ರೆ ಪ್. ಎಷ್ಟ ಒಂಥರ ನಮಗ್ ಅ ಫಿಫ್ಟಿ ಪರ್ಸೆಂಟ್ ಅಂತ ಚಾನ್ಸ್ ಇದ್ದೇ ಇರುತ್ತೆ ಯಾವದೇ ಜಾಬಿಗೆ ಹೋದ್ರು ಸಿಗೋದು. ಹಾ ಹೆಂಗ ಅಂದ್ರು ಅಂತ ಇದ್ ಮಾಡಾತಿದ್ದ. ಮತ್ತೆ ಬ್ರೋ.
ಎಲ್ಲ.
ನಿಮ್ಮ ಮನೆಗೆ ನಿಮ್ಮ್ ಮನೆಗೆ ಎಲ್ಲಾರು ಆರಾಮ್ ಬ್ರೋ.
ಹಾ ಬ್ರೋ ಮತ್ತೆ ಬ್ರೋ ಹೆಂಗ್ ನಡತಿದ ಬ್ರೋ ನಿಮ ಸ್ಟಡೀಸ್ ಎಲ್ಲಾ.
ಹ್ಮ ಮತೇ ಬ್ರೋ ಹ್ಮ ಬ್ರೋ ಎಲ್ಲಾ ಹಂಗೆ ಚೆನ್ನಾಗಿ ನಡೀತಿದ್ ಬ್ರೋ. ಇನ್ನೇನ್ ನೆಕ್ಸ್ಟ್ ಎಕ್ಸಾಮ್ ತಂದ ಬರಿಬೇಕ್ ಬ್ರೋ ನಾವು ಅದೇ ಇದ್ರಾಗ ಇರೋದೆಲ್ಲ. ಹಾ ಬ್ರೋ.
ಏನ್ ಬ್ರೋ.
ಹ ಕೇಳಸ್ತಿಲ್ಲ ಬ್ರೋ ಕರೆಕ್ಟ್ ಆಗಿ.
ಎ್ಟ
ಹ್ಮ ಬ್ರೋ ಆಲ್ರೆಡಿ ಅದೆಲ್ಲ ಮುಗಿದೋಯ್ತಲ್ಲೆ ನಮ ಇನ್ನನೆ ಡಿಗ್ರಿನ ಮುಗಿತತ ಬ್ರೋ ಈಗ ನೆಕ್ಸ್ಟ್ ಜಾಬ್ ಮೇಲೇ ಫೋಕಸ್. ಫಸ್ಟ್ ಮಾಡಬೇಕು ಅದಕ್ಕೆ ಎಕ್ಸಾಮ್ಸ್ ಯಾವದಾದೂ ತಗೋಬೇಕು ಇಲ್ಲ ಅಂದ್ರೆಕ್ಸ್ಟ್ ಯಾವಾದ್ ಇಟರ್ವ್ಯಗಳಿಗೆ ಹೋಗಬೇಕು.
ಹ
ಗೌರ್ಮೆಂಟ್ ಜಾಬ್ಸ್ದ ತಗೋಬೇಕು ಇಲ್ಲ ಇಂಟರ್ವ್ಯೂವು ಹಿಂಗ್ ಹೋಗಬೇಕಲ್ಲ ಬ್ರೋ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
ಅದೇ ಬ್ರೋ ಈಗ ಯಾವಾದ್ರು ಬಿಡ್ತಾರಲ್ಲ ಅವೆಲ್ಲ ಬರೆ ಆಗ್ತಾ ಹೋಗೋದು ಬರಿತಾ ಹೋಗ್ಬೇಕ ಬ್ರೋ. ಈವಾಗ ಒಂದ ಆಗ್ಲಿಲ್ಲ ಅಂದ್ರೆ ಒಂದಂತೂ ಹಾಗೆ ಆಗ್ತಾವ ಅದ್ರಲ್ಲಿ ಯಾದಾದ್ರು ಒಂದು.
ಹ್ಮ್
ನಮ್ಮ ಅದೇ ಬ್ರೋ ಈಗೆಲ್ಲಾ ಅದಕ್ಕ ಅಪ್ಲೈಡ್ ಮಾಡ್ತೇನಿ ಬರಿತೇನಿ. ಹ್ಮ ಬ್ರೋ ಮತ್ತೆ ಮನೆ ಕಡೆ ಎಲ್ಲಾ ಆರಾಮ ಬ್ರೋ. ಹಾ ಮತ್ತೆ ಬ್ರೋ.
ಎಬೇಕಕ್ಕು.
ನಿಮ್ದು ನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ ಸಿಕ್ಸ್ ಮಂತ್ಸ್ ಆಯ್ತ ಬ್ರೋ.
ಹಾ ಚಿಕ್ಕಿದ್ದೆ.
ಹ್ಮ್
ಅಂಟರ್ನ್ಿಪ
ಎನ್ ಬ್ರೋ.
ಹೌದಾ ಓಕೆ ಬ್ರೋ ಹೆಂಗ್ ಹಿಡಿಯ ಬ್ರೋ ಕಾಲೇಜಗೆಲ್ಲ.
ಪರವಾಗಿಲ್ಲಾ.
ಹಾ ಮತ್ತೆ ಬ್ರೋ. ಎಲ್ಲೆಲ್ಲಿ ಈಗ ಎಲ್ಲೂ ಹೋಗಿಲ್ಲ ಬರು ರೀಸೆಂಟ್ ಆಗಿ.
ಮೈಸೂರಿಗ್
ಹೌದಾ ಎಷ್ಟ್ ಜನ ಹೋಗಿದ್ರಿ ಬ್ರೊ?
ಒಂದ್ ಫೈವ್ ಮೆಂಬರ್ಸ್ ಹೋಗಿದ್ವಿ ಬ್ರೊ ಹೋಗ್ಬಟ್ಟ್ ಬಂದ್ವಿ ಟ್ರೈನ್ಲಿ ಬ್ರೊ.
ಹೌದಾ ಬ್ರೊ ಈಗ ಟ್ರೈನಿಗೋದ್ರೆ ಬೆಸ್ಟ ಅಥವಾ ಬಸ್ಸಲ್ಲೋದ್ರೆ ಬೆಸ್ಟ?
ಬ್ರೋ ಅಂದ್ರೆ ನಿಮ್ ಯಾವ ತರ ಟ್ರೈನಲ್ಲಿ ನೀವ್ ಮಲಿಕೊಂಡ್ ಹೋಗಬೋದು ಬಸ್ ಅಂದ್ರೆ ಈ ರಿಸ್ಕ್ ಇರುತಲ್ಲ ನೋಡಿ. ಕುತ್ಕೊಂಡಲ್ಲ ತ್ರೀ ಅವರ್ಸ್ ಫೋರ್ ಅವರ್ಸ್. ಹ್ಮ್ ಟ್ರೈನಾದ್ರು ಮಲಿಕೊಳ್ಳುಬೋದಲ್ಲ ಬ್ರೊ.
ಅದು ಕರೆಕ್ಟೆ ಬ್ರೊ ಅಂದ್ರ್ ಈಗ ಹ್ಮ್ ನನಗ್ ಹಿಂಗ ಅಂದ್ರೆ ನನ್ ನನಗ ಅನ್ಸೊ ಪ್ರಕಾರ ಎಷ್ಟೊಂದ್ ಜನ ಬಸ್ಸು ಚೆನ್ನಾಗಿ ಅಂತ ಹೇಳ್ತಿರ್ತಾರಲ್ಲಾ ಅದಕ್ಕೆ ಹಂಗೆ ಕೇಳ್ದ ಬ್ರೊ ಅಷ್ಟೇ ನಿಮ್ಮ ಹತ್ರ.
ಅಂದ್ರೆ ಬ್ರೋ ಬಸ್ ಅಲ್ಲಿ ಅಂದ್ರೆ ನೀವು ಹತ್ತರ ಊರ್ಗಳಗ್ ಹೋಗ್ತೀರಲ್ಲ ಅದಕ್ ಚೆನ್ನಾಗಿರುತ್ತೆ.
ಹಾ
ಅಂದ್ರೆ ಬಸ್ಸಲ್ಲಿ ಕುಂತಿದ್ಜಾಗಲ್ಲೇ ತ್ರೀ ಫೋರ್ ಅವರ್ಸ್ ಕುತ್ಕೋಳದ್ ಅಂದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ನಮ್
ಹ್ಮ ಅದೇ ಕರೆಕ್ಟ್ ಬ್ರೊ.
ಹ್ಮ ಟ್ರೈನಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಕಾಲು ಮುಂದೆ ಹಿಂದೆ ಹಾಕೊಂಡೋಗಕಾ ಜಾಗಗಳು ಇರ್ತದೆ.
ಹ್ಮ್.
ಬಸ್ ಅಂದ್ರೆ ಕುಂತಿದ್ಜಾಗ್ದಲೆ ಕುಂತ್ಕೋಬೇಕಲ್ಲ ಪ್ರಾಬ್ಲಮ್ ಇದೆಲ್ಲ.
ಹಾ ಅದು ಕರೆಕ್ಟೆ ಬ್ರೊ ಮತ್ತೆ ಜರ್ನಿ ಎಲ್ಲ ಹೆಂಗೆ ಬ್ರೊ ಸೇಫ್ ಆಗಿತ್ತ?
ಹ ಬ್ರೊ ಚೆನ್ನಾಗಿತ್ತು ನಮ್ಮ ನಮ್ ಇರೋದ್ರಿಂದ ಒಂದ್ ಟ್ವೆಂಟಿ ಕಿಲೋಮೀಟರ್ಸೇ ರಿಲವೇೇಶನ್ ಇತ್ತು.
ಹೂ.
ಅಲ್ಲೇನೋ ತ್ರೀ ಫೋರ್ ಅವರ್ಸ್ ಇತ್ತು ಬ್ರೊ ಆರಾಮಾಗಿ ಹೋದ್ವಿ ಬಂದ್ವಿ ದರ್ಶ್ನ ಆಯ್ತು.
ಹ್ಞೂ.
ದೇವ್ರ್ ದರ್ಶ್ನ.
ಹೌದ ಬ್ರೊ ಮತ್ತೆ ಏನ್ ಸಮಾಚಾರ ಬ್ರೊ? ಏನ್ ಬ್ರೊ ಮತ್ತೆ ಇವಾಗ್ ಏನೂ ಊರಿಗೆಲ್ಲ ಹೋಗಿಲ್ವಾ ನೀವು?
ಊರಿಗೆ ಎಲ್ಲ ಬ್ರೊ ಎಕ್ಸಾಮ್ ಸ್ಟಾರ್ಟ್ ಆಗಿದೆಲ್ಲ ಸಿಕ್ಸ್ ಮಂತ್ಸ್ ಇಂದ.
ಹಾಂ
ಅದಾದ್ಮೇಲೆ ಕಾಲೇಜ್ಗೆ ಬೇಗ ಸ್ಟಾರ್ಟ್ ಮಾಡಿದ್ರು. ಒಂದ್ ಟೂ ಡೇಸ್ ಆದ್ಮೇಲೆ ಬಂದೆ.
ಈಗ ಇಂಟನ್ಶಿಪ್ ಎಲ್ಲ ಹೆಂಗ್ ನಡ್ದೖತೆ ಬ್ರೊ?
ಮಾಡಿಲ್ಲ ಬ್ರೋ ಮಾಡ್ಬೇಕು ಇವಾಗನ್ ಸೆಲೆಕ್ಟ್ ಆಗ್ಬೇಕು.
ಹಾ
ಕಂಪ್ನಿಗಳಿಗೆಲ್ಲ ಹೋಗಿಲ್ಲ ಇಂಟರ್ವ್ಯೂ ಕೊಡ್ತಾ ಇದೀವಿ.
ಹಾ
ಅಪ್ಲೈಯೂ ಮಾಡಿದೀವಿ ಇಂಟರ್ನ್ಶಿಪ್ಗೆ.
ಹಾಂ.
ಹಾ ಅದು ಹೋಗ್ಬೇಕ್ ಬ್ರೊ ಸಿಕ್ದಾಗ.
ಹೆಂಗ ಒಂದ್ ಬ್ರೋ ಹೆಂಗೋ ಒಂದ್ ಚೆನ್ನಾಗ್ ಆಗ್ಬಿಡ್ಲಿ ಬ್ರೋ ಸಾಕು.
ಹಾ ಬ್ರೊ.
ಹ್ಮ್ ಅದೇ ಬ್ರೋ. ಬ್ರೋ ಈಗ ನೀನು ಏನೋ ಕೇಳೋ ಅನ್ಕೊಂಡೆ ಬ್ರೊ ಗೊತ್ತಾಗ್ತಿಲ್ಲ ಏನ್ ಕೇಳೋಣ ಅಂತ್ದದು.
ಹೇಳಿ ಬ್ರೋ.
ಅದೇರ ಇಂಗನ್ಗೆಲ ಅಂತ ಅದು ಗೊತ್ತಾಿಲ್ಲ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಪ್ರತಿ ಯಾತ್ರೆ ಕೇಳೋಣ ನು ಅಂತೇ ಗೊತ್ತಾಗ್ತಿಲ್ಲ ಅದು
ಹಾ ಬ್ರೋ
ಎಕ್ಸಾಮ್ ಎಲ್ಲ ಬರೀವು ಕರೆಕ್ಟ್ಗಾಗಿ
ಹು ಬ್ರೋ ಬರಿತವರು ಎಲ್ಲಾ ಎಲ್ಲಾ ಚೆನ್ನಾಗ್ ಮಾಡ್ಬೇಕಕ್ ಅಂತಾನ ಇದೀಗ ಹೆಂಗಂದ್ರೆ ಈಗ ಒಂದ್ ಯಾವ್ದಾದ್ರು ಒಂದ್ ಎಕ್ಸಾಮ್ ನೋಡ್ಕೊಂಡ್ರೆ ಸಾಕ ಅಂತ ಇದ ನಿಮರು ಹ್ಮ್ ಇಷ್ಟ ಈಗ ಇತ್ಲಾಗೆ ನನಗೆ ಆಹ ಜಾಬ್ಸ್ ಹುಡ್ತಿದ್ದೀನಿ ಇಲಾಗೆ ಗರ್ಮೆಂಟ್ ಎಕ್ಸಾಮ್ಸ್ ಅಪ್ಲೈ ಮಾಡತಿನಿ ಯಾವ್ರ ಒಂದ ಸಿಕ್ತು ಅಂದ್ರೆ ಇ ಜಾಬ್ ಸಿಕ್ತ ಇ ಜಾಬ್ ಮಾಡ್ಕೊಂಡೆ ಇದು ಗೌರ್ಮೆಂಟ್ ಎಕ್ಸಾಮ್ಸ್ನ ಕಟ್ಬಿಟ್ಟು ಯ್ದ್ರು ಬರಯೋದಾಗ್ಲಿ ಇದ್ ಮಾಡೋದಾಗ್ಲಿ ಮಾಡ್ಕೊಂಡಿ ಅದ್ರಕಿಂತ ಒಳ್ಳೆ ಫೆಸಿಲಿಟೀಸು ಅವೈಲಬಲ್ ಮಾಡ್ಕಣದ ಅಷ್ಟೇ ಅದ್ರಂದ
ಬ್ರೋ ಇವಾಗ ನೀವು ಸೈಬರ್ ಹತ್ರ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಇರಿ
ಹಾ
ಅಂದ್ರೆ ಅವರು ಏನೇ ಇಂಫಾರ್ಮೇಷನ್ಕೊಡ್ತಾರೆ ಯಾವ ಎಕ್ಸಾಮ್ಂದಾಗೆಲ್ಲ ಅವ್ರನ್ನೆ ಕಾಟ್ಯಾಕ್ಟ್ ಇಕೊಂಡ ಅವಾಗ ನಿಮ ಕತರ ಯಾವದೇ ಎಕ್ಸಾಮ್ ಅಂದ್ರರು ಬರೆಯಿರಿ
ಹ ಹ್ ಬ್ರೋ ಎಲ್ಲಾ ಅಪ್ಲೈ ಮಾಡ್ಸೇನಿ ಬರೀನಿ
ಹ್ಮ್
ಮತ್ತೆ ಬ್ರೋ ನೀವೇನ್ ಊರಿಗೆ ಹೋಗಲ್ಲ ಈ ರೀಸೆಂಟ್ಗಿ
ಹೋಗ್ಬೇಕಕ್ ಬ್ರೋ ಇನ್ನೊಂದು ಟೂ ತ್ರೀ ಡೇಸ್ ಆದ್ಮೇಲೆ ಹೋಗ್ತೀನಿ
ಹೌದಾ ಏನ್ ಬೋ ಈಗಲ್ಲ ಎಕ್ಸಾಮ್ಸ್ ಮುಗೀತಾ ಬಂದ್ವಾ
ಎಕ್ಸಾಮ್ಸ್ಲ್ ಆಗಿದೆ ಬ್ರೋ ಇಂಟರ್ನ್ಶಿಪ್ ಲಾಸ್ ಎಮ್ ಇದೆಲ್ಲ ಎಚ್ ಎಮ್ ಇಂಟರ್ನ್ಶಿಪ್ ಇದೆ
ಮತ್ತೆ ಬ್ರೋ ಇದು ಹೆಂಗ್ ಬರ್ತ್ ಬ್ರೋ ಎಕ್ಸಾಮ್ಸ್ ಎಲ್ಲಾ ಚೆನ್ನಾಗ್ ಮಾಡಿದ್ರ
ಹಾ ಬ್ರ ಬರ್ದೀನ ರಿಸಲ್ಟ್ಗೋಸ್ಕರ ಕಾಯ್ತೀನಿ
ಹಾ ಹೌದ ಬ ಸರಿ ಹುಷಾರ ಒಬ್ರು ಆದ್ರೆ ಎಲ್ಲಾ ಸ್ವಲ್ಪ ನೋಡ್ಕೊಂಡಿ ನಂದರು ಒಳ್ಳೆ ಇರೋ ಕಂಪ್ನಿಗೆ ಹೋಗ್ ಸರ್ಕಬ್ರು ಚೆನ್ನಾಗಿರೋ ಪ್ಯಾಕೇಜ್ ಗುಸ್ರ್ಕಾ ನಿನ್ಗೇನ್ ಎಷ್ಟು ಮುಂದೆ ಲಾಭ
ಹ್ರ ಟ್ರೈ ಮಾಡ್ತಿದೀವ್ರ ನಮ್ಗು ಇಷ್ಟಾಗುತ್ತ ಅಷ್ಟು ಟ್ರೈ ಮಾಡ್ತಾ ಇದ್ದೀವಿ
ಹಾ ಆದಷ್ಟು ಹ್ಮ್ ಬ್ರೋ ಒಳ್ಳೇದ ವಕ್ಷ ನಮಗೆ ಇಷ್ಟ ಫ್ಯೂಚರ್ಗೆಲ್ಲ ಒಳ್ಳೇದ ಅಲ್ಲ ಬ್ರೋ
ಹಾ ಬ್ರೋ
ಹ್ಮ್ ಓಕೆಬ್ರೋ ನಾನು ನಿಮ್ ಮಾಡನಿತ್ತ ಅಬ್ರೋ ಎಲ್ ಡೌಟ್ಸ್ ಇದ್ರೆ ಸರಿ ಬ್ರೋ ಬಾಯ್ ಬ್ರೋ
ಹಾ ಸರಿ ಬಾಯ್